ಹಲೋ ಹಲೋ ಪಿಚಳಾಸ ಚಲಾಗ ಪೇ
ಹಲೋ
ಊಟಪ್ಪಿ
ಆಯ್ತ್ ರೀ
ಹೌದಪ್ಪ ಏನ್ ಮಾಡಕಂತೀರಪ್ಪಿ
ಏನ್ ಸುಮ್ಮ ಕುಮ್ತಿದ್ದೆ
ಹೌದತೇ ಮತ್ತೆ ಮನ ಒಳಗೆಲ್ಲ ಆರಾಮದರ್ಲಪ್ಪೆ ಮಮ್ಮಿಯರ ಪಪ್ಪಾರು ಹೌದಪ್ಪಿ ಮಳೆ ಆಗೇತನಪ್ಪಿ
ಮಳೆ ಎಲ್ಲಾರೀ ಈ ಕಡೆ ಹಾಗ
ಹಾ ಅವರ ಮತ್ತೆ
ನಿಮ್ಮರು ಊಟ
ನಮ್ದು ಊಟ ಆಯ ನೋಡಪಿ ಊಟ ಮಾಡ್ಕೊಂಡ ಕುೂತ್ಕೊಂಡಿದ್ದ್ಯಪ್ಪಿ ನಾನು ಈಗ
ನಾ ಊಟ ಮಾಡಿ
ಊಟ ಮಾಡ್ಕೊತಿದ್ದ್ಯಾಪ್ಪೆ
ಹೌದ್ರಿ
ಹೂನಪ್ಪ ನಿಮ್ದ ಯಾವ ಊರ ಹತ್ತಿ
ನಿ ಸರ್ಪುರ
ಸುರ್ಪುರ್ ಎಲ್ ಬರ್ತೈತ್ ಅಪ್ಪಿ ಅದು, ಯಾ ಡಿಸ್ಟ್ರಿಕ್ಕಲ್ ಬರ್ತೈತ್ ಹೇಳು
ಯಾದ್ಗಿರಿ ಯಾದ್ಗಿರಿ ಡಿಸ್ಟ್ರಿಕ್ಕು
ಯಾದ್ಗಿರಿ ಬರ್ತದ್ ಏನಪ್ಪಿ, ಅಲ್ ಅಲ್ಲಿ ಅ ಕಡೆ ಏನ್ ಪೇಮಸ್ ಅಪ್ಪಿ ಹಬ್ಬ ಜಾತ್ರಿ ಅದು ಎಲ್ಲ
ನಮ್ ಸುರ್ಪುರ್ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಜಾತ್ರೆ ಆಗ್ತದೆ.
ಹ್ಮ್ ಹ್ಮ್ ಹ್ಮ ವರ್ಷುಕ್ಕೊಂದ್ ಸಲ ನ ಅಪ್ಪಿ
ಹಾ ರೀ ಕಂಬ ಇರುತ್ತೆ ರೀ ಕಂಬ
ಹಾ ಹಾ ಹಾ ಅಂದ್ರೆ ಈಗ ಮಹಿಲಾರ್ಲೆ ಇದ್ರು ಒಳಗ್ ಮಾಡ್ತಾರಲ್ಲಾ ಪಿದಿಯೊರ್ ಗುಡ್ಡದೊಳಗ
ಅಲ್ಲರಿ ಈಗ ಕಂಬಕ್ಕ ತುಪ್ಪ ಎಲ್ಲಾ ಎಣ್ಣೆವ್ ಸುರ್ದಿರ್ತಾರ.
ಹಾ ಹಾ ಹಾನಪ್ಪಿ
ಅದಿಂಗ್ ಕೈ ಮುಟ್ಟಿ ಜರಗ್ತದ್ರಿ ಅದನ್ ಏರ್ಬೇಕ್ರಿ ಅದು ಹೋಗಿ ಎಡ್ದ ಮೆಡಿಕ್ ಓಡಿಬೇಕರೆ ಅಲ್ಲಿ ಮ್ಯಾಗ್ ಕಟ್ಟಿರ್ತಾರ್ರಿ
ಹಂಗ್ ಏರ್ತರೇನಪ್ಪಿ
ಹ ಹಂಗೇರಿ ಮಡಿಕೆ ಹೊಡಿಬೇಕ್ ಅವ್ರಿಗೆ ಪದ ರೊಕ್ಕ, ಬೆಳ್ಳಿ ಕಡಗ ಆಕ್ತಾರ್ರಿ
ಹೌದನಪ್ಪಿ ಹಂಗೆಲ್ಲಾ ಅಂದ್ರ ಒಬ್ರು ಮಾಡ್ತಾರೆನಪ್ಪಿ ಮತ್ತ ಏನ್ ಬಾಳ ಜನ ಭಾಗವಹಿಸ್ತಾರ?
ಜಗ್ಗೆ ಮ ಎಷ್ಟ್ ಮಂದಿನು ಮಾಡ್ಬೋದಕ್ಕ, ಏರ್ಬೇಕ್ ಏರ್ದ್ಮ್ಯಾಗ್ ಮತ್ ಮಾಡಂಗಿಲ್ಲ ನಾ ಒಬ್ರಾಣ್ ಒಬ್ರಾಣ್ ಒಬ್ರು ಹೆರ್ತ ಇರ್ತರ್ರಿ
ಹೌದಪ್ಪಿ ನಿಮ್ ಕಡೆ ಎಲ್ಲಾ ಅಂದ್ರ ನಿಮ್ಮೂರ್ ಜನ ಅದೆಲ್ಲಾ ಹಿಂಗ್ ದೇಣಗೆದ್ ಹಾಕಿ. ಹಂಗ ಇದು ಮಾಡ್ತರೆನಪ್ಪಿ ಜಾತ್ರೆಗಳ್ನ
ಆ ರಿ
ಹ್ಮ್ ಹ್ಮ್ ಅಪ್ಪಿ ನಿಮ್ಗ ದಾಂಡೆಲಿ ಸೈಡ್ ಉಳ್ವಿ ಅಂತ ಗೊತ್ತಾನಪ್ಪಿ.
ಗೊತ್ತಿಲ್ರಿ ನೋಡಿಲ್ರಿ ನಾವು
ಹುಳಿ ಬಸ್ವಣ್ಣ ಅಂತಂದ್ ಫೇಮಸ್ ಅಪ್ಪಿ ಅದ ದಾಂಡೆಲಿ ಅಹ್ ದಾಂಡೆಲಿ ದಾಂಡೆಲಿಂದ ಒಂದ್ ಅರ್ವತ್ ಕಿಲೋಮೀಟರ್ ಐತ್ ನೋಡಪ್ಪಿ ಅದು
ಏನ್ರೀ
ಉಳಿವಿ ಉಳಿವಿ ಬಸವೇಶ್ವರ ಅಂತಂದು ಬಸವಣ್ಣ ಅಂತಂದು
ಕೇಳಿಲ್ರಿ ನಾವು
ಹೌದನಪ್ಪಿ ಅದು ಫೇಮಸ್ಸು ಪ್ರತಿ ವರ್ಷ ಐದು ಬರತುಣಿ ಬರ್ತತಿ ಅಲ್ಲಿ ಅವಾಗ ಜಾತ್ರೆ ಆಗ್ತತಿಪ್ಪಿ ಅದು ನಮ್ಮ ಕರ್ನಾಟಕದ್ ಜನ ಎಲ್ಲಾ ಆ ಒಂದು ನೂರಕ್ಕೆ ಎಂಬತ್ ಪರ್ಸೆಂಟ್ ಜನ ಅಲ್ಲೇ ಕೂಡಿರ್ತಾರ್ ನೋಡ್ರಿ ಅಂದ್ರ ಎತ್ತಿನ ಹ ಹ ಎತ್ತಿನ್ದು ಚಕ್ಡಿ ಇರ್ತಾವಲ್ರಿ
ಹಾ ರೀ
ಹ್ಮ್ ಹ್ಮ್ ಚಕ್ಡಿ, ಟ್ಯಾಕ್ಟರು, ಕಾರು, ಬೈಕು ಮತ್ತ ಕಾಲ್ನಡಗಿಂದಾನು ಅಂದ್ರೆ ಈಗ್ ಬೇಡ್ಕೊಂಡಿರ್ತಾರಲ್ರಿ ಏನಾರ ನಮ್ದ್ ಇಂತದೆಲ್ಲಾ ಆಗ್ಬೇಕು ಅಂತಂದು ಅವ್ರೆಲ್ಲಾನು ಎರಡ್ ದಿನ ಮೂರ್ ದಿನ ನಡ್ಕೊಂತ ಹೋಗಿ ಹಾದಿ ಒಳಗ್ ಎಲ್ಲಾ ಹಿಂಗ್ ದಾಂಡ್ ಡೆಲಿ ಅದ್ ಎಲ್ಲಾ ದಾಟಿಂದ ಹಳೆಹಾಳದ ದಾಟಿಂದ ಅಲ್ಲೆಲ್ಲಾ ಉಳಿವ್ ಬಸ್ವಣ್ಣನ್ ಭಕ್ತರಿ ಪ್ರಸಾದ, ದೇವಸ್ಥನ ಅಷ್ಟ ನೀರು ಅದೆಲ್ಲಾ ವ್ಯವಸ್ಥಾ ಇಟ್ಟಿರ್ತಾರೀ
ಹೌದ್ರಿ
ಹ್ಮು ವರ್ಷಕ್ಕೆೊಂದ್ಸಲ ಆಕತಿಲ್ರಿ ಬಾಳ್ ಚಂದ ಆಕತ್ರೀ ಅದು ಜಾತ್ರೆ
ಹಾ ಕೇಳಿರ್ ಕೇಳಿದಿನಾ ಅಷ್ಟೇ ನೋ ನೆನಪಿಲ್
ಹೌದನಪ್ಪಿ ನಮ್ ಕಡೆ ಅದು ಬಾಳ ಇದು ಅಪ್ಪಿ ಅದು ನಮ್ಮನೀ ದೇವ್ರ್ನು
ಹೌದ್ರಿ
ಹ ನಾವು ಮನ್ನೆ ಹೋಗಿದ್ವಪ್ಪಿ, ಫ್ಯಾಮಿಲಿಯರು ಎಲ್ಲ ಸೇರಿ ನಮ್ಮ ಮಾಮಾರು ನಾವು ನಮ್ ಅಕ್ಕಾರು, ನಮ್ ಮನಿಯಾರು ನಮ್ ಮಾವನ್ ಮಕ್ಳು ಅವರೆಲ್ಲ ಸೇರಿ ಅಪ್ಪಿ ಫ್ಯಾಮ್ಲಿಯ ಅವರು ಸೇರಿ ಹೋಗಿದ್ಯಪ್ಪಿ
ಹೌದ್ರಿ
ಹಾನ್ಪ್ಪಿ ಹೋಗಿ ನಾವು ನೈಟ್ ಹೋಗಿದ್ದೀವಪ್ಪಿ ಅಲ್ಲೇ ಇದ್ದು ಬೆಳಿಗ್ಗೆ ಸ್ನಾನ ಅದು ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಮಧ್ಯಾಹ್ನ ದಾಂಡೆಲಿಗ್ ಬಂದಪ್ಪ ದಾಂಡಲಿ ಒಳಗ ಅದು ದಾಂಡೆಲ್ಪ್ಪನ ಗುಡಿಯ ಎಂತ ಐತೆ ಅಪ್ಪಿ ಅಲ್ಲಿ ದೇವಸ್ಥಾನ ಅದು ಫೇಮಸ್ ಐತಪಿ ಅಲ್ಲೆಲ್ಲಾ ನೋಡ್ಕೊಂಡು ಹ್ಮ ಹ್ಮನಪ್ಪಿ ಅಲ್ಲೇ ಒಂದು ಹೊಳಿ ಬರ್ತತಿ ಅಪ್ಪಿ ಕರಿ ಹೊಳಿ ಅಂತಂದ
ಹಾ ರಿ.
ಅಲ್ಲೇ ಹ್ಮ ಅಲ್ಲೇತಿ ಇದು ಇದ್ ಏನ ಪೇಪರ್ ಮಿಲ್ಲಿಂದು ನೀರ್ ಬತಕಲಾಪಿ ಪೇಪರ್ ಮಲ್ ಗೊತ್ತ ಇದ್ರೊಳಗೆ ಹಳಯಾಳ ಮತ್ತು ದಾಂಡೇಲಿ ನಡ್ರ ಬರ್ತಕ್ ನೋಡಕ
ಆ ಕಡೆ ಓಡಾಡಲ್ರ ಅಷ್ಟು ಗೊತ್ತಿಲ್ರಿ ನಂಗ್
ಹೌದನಪ್ಪ ಅಲ್ಲಿ ಮಲ್ಲಿನ್ ನೀರ್ ಬಿಡ್ತಾರಪ್ಪ ಎರಡರಿಂದ ಮೂರ್ ಗಂಟೆ ಅವಾಗೆಲ್ಲಾ ಜಾಸ್ತಿ ಅಪೆ ನೀರ್ ಬರ್ತತಿಲ್ಲ ಮಸುಳಿ ಹಿಂಗೆಲ್ಲಾ ದಡ ಸೇರಿ ಮ್ಯಾಗ ಎಲ್ಲಾ ಬಂದಿರ್ತಾವತವು
ಹೌದ್ರಿ
ಹ್ಮ್ ಅವನ್ ನೋಡಾಕೆಲ್ಲಾ ನಾವು ಒಂದ್ ಪರ್ ಹೆಡ್ ಐವತ್ ರೂಪಾಯಿ ಇರ್ಬೇಕೇತಿ ಎಪ್ಪದ ಹಗೆಲ್ಲ ಅದ ಟಿಕಿಟ್ ತಗೊಂಡು ಮಸುಳಿ ಮತ್ತ ಆನಿ ಬರ್ತಪೆ ಅಲ್ಲಿ
ಹ್ಮ ಹ ರೀ
ಹ್ಮ್ ಅವ್ನ್ನೆಲ್ಲಾ ನೋಡ್ಕೊಂಡು ಅ್ರ ನೆಕ್ಸ್ಟ್ ಇಲ್ಲಿ ಬೆಳವಟಿಗೆ ಅಂತ ಬರ್ತೈತಿ ಅಲ್ಲಿ ಅಮವನ್ ಗುಡಿ ಇದಐತೆ ಅದ ಕಟ್ಕಿ ಒಳಗ ಎಲ್ಲಾ ಹ್ಮ ಅಂದ್ರೆ ಈಗ ಅದ ಒಂಂತರಾ ಮಾಡಲ್ ಆಗೇತೆಪಿ ಅದ್ ಬೆಳವಟ್ಟಗಿ ಜ್ಯಾಮ ಅಲ್ಲಿದ್ದ ದೇವರು ದರ್ಶನ ಮಾಡ್ಕೊಂಬಾರದು ಅಲ್ಲಿ ಏನರ ಹಿಂಗೆ ಏನ ಬೇಡ್ಕೊಂಬಂದ್ರೆ ಎಲ್ಲ ಒಟ್ಟ ಎಲ್ಲಾ ಕೆಲ್ಸನು ಸಕ್ಸಸ್ ಆಕೋಪಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿಪಿ
ಹೌದ್ರೀ
ಹ್ಮ್ ಮತ್ತೆ
ನೀವು ಹೊಲ್ಲಾ ಪುಲ್ಲ ಹೊಲಾ ಇಲ್ಲ ಎನ್ರಿ
ಹೊಲಾಪಿ ನಮ್ದ್ ಅಂದ್ರ ನಮ್ದ ಈಗ ನಮ್ದ್ ಹೊಲಾ ಇಲ್ಲಪಿ ನಾವ್ ಬ್ಯರ್ಯಾರ್ದ ಹಿಂಗೆ ಯಾಂದ್ರ ಗೋವಿನ ಜೋಳ ಹಾಕದ ಮೆಕ್ಕೆಜೋಳ ಅಂತಾರಲತಿ
ಹಾ ನಾವ್ನ ಆಗ್ತವ್ರೀ
ಹ್ಮ ಹ್ಮ್ ಅವ್ನ್ನಲ್ಲಾ ಹಾಕಾಕ ಮತ್ತೆ ಇದು ಗೊಬ್್ರರ ಅದ್ರೊಳಗ್ ಕಳೆದು ತಗಕದು ಹೋಗಿರ ತುತಿ ಅಂದ್ರೆ ನಮ್ ಕಡೆ ಆಳ್ ಟೈಪ್ ಹೋಗತ ರಪಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆ ಗಂಟೇ ತನಕ
ಹ ನಮ್ ಕಡೆ ನಂಗೆ ರೀ
ಹ ನಿಮ್ ಕಡೆ ಎಷ್ಟು ಕೊಡ್ತಾರಪ್ಪೆ ಕೂಲಿನ
ನಿಮ್ ಕಡೆ ರಿ
ನಮ್ಮ್ ಕಡೆ ಮುನ್ನೂರು ರೂಪಾಯಿ ಕೊಡ್ತಾರಪ್ಪೆ ಹತ್ತು ಗಂಟೆಯಿಂದ ಆರು ಗಂಟೆ
ನಮ್ ಕಡೆ ಎಷ್ಟ್ ಕೊಡಲ್ರಿ ಎರಡ್ ಎರಡ್ನೂರ್ ಕೊಡತ
ಹೌದನಪಿ ನಮ್ ಕಡೆ ಅಂದ್ರ ಈ ಕಡೆ ಎಲ್ಲಾ ಕಂಪ್ನಿ ಅದು ಜಾಸ್ತಿ ಅದಾವಪಿ
ನಮ್ ಕಡೆ ಇಲ್ಲಲ್ರ ಅಷ್ಟ್
ಕ ಅಂದ್ರ ಬಾಳ ಜನ ಲೇಡೀಸ್ ಮತ್ ಬಾಯ್ಸ್ ಎಲ್ಲಾ ಹೆಂಗ್ ಮಾಡ್ತಾರ ಪಿ ಹೊಲ್ಮನಿ ಕೆಲ್ಸಕ್ಕಿಂತನ ಹೊರಗಡೆ ಇದು ೂಸನ್ ಫ್ಯಾಕ್ಟ್ರರಿ ಮತ್ತೆ ಇದು ಇಂಜೆಕ್ಷನ್ ಫ್ಯಾಕ್ಟರಿ ಅದ ಐತಲ್ಲ ಪ ಅಲ್ಲೆಲ್ಲಾ ಹೊಕಾರ ಮತ್ತ ಐಸ್ ಕ್ರೀಮ್ ರೆಡಿ ಹಾಕೋ ಅಲ್ಲಿ ಎಲ್ಲಾಪುರ ಸೈಡಪ್ಪಿ ಕಿವತ್ತಿ ಅಂತಂದು
ಹೌದು
ಹ್ಮ ಹಿಂಗಾಗಿ ಈ ಕಂಪ್ನಿಗೆ ಜಾಸ್ತಿ ಜನ ಹಕಾರ್ಲಪಿ ಹೊಲದೊಳಗೆ ಮಾಡೋರು ಬಾಳ ಕಡಿಮೆ ಹಿಂಗಾಗಿ ಪಗಾರ್ ಜಾಸ್ತಿ ಅಪಿ ಇಲ್ಲಿ
ಇಲ್ಲಿ ಕಡಿಮಿ ಅದರಿ ಯಾವ ಕಂಪ್ನಿ ಇಲ್ಲ ಏನ್
ಹ್ಮ್ ಹ್ಮ್ ಗಾರ್ಮೆಂಟ್ಸ್ ಸಿಗೆ ಹಕಾರ ಬಿ ಈಗೆಲ್ಲಾ ಅಂದ್ರ ಬಟ್ಟಿ ಪ್ಯಾಕಿಂಗ್ ಮಾಡಕ ಭ ಅದು ಹೊಲೆ ಹಾಕದ ಗಾರ್ಮೆಂಟ್ ಮಗೆ ಜಾಸ್ತಿ ಜನ ಹಾಕಾರ ಹಿಂಗ ಮನ ಒಳಗ ಬಾಳ ಜನ ಇರಂಗಲತಿ ಈಗ ಅವ್ರ ಅವರದ ಬಾಳ ಅಂದ್ರ ಎರಡ್ ಎಕರೆ ಮೂರ್ ಎಕರೆ ಇರ್ತಾವಲ್ಲ ಅವ್ರರು ಮಾಡ್ಕೊಂಡ್ ಹಕ್ಕಕಾರತ್ತತಿ ಮನೊಳಗೆ.
ಹಂಗಗೆ ಏನ್ ಕೆಲ್ಸಿದ್ರೆ ನಾವು ಹೋಗ ಹಗಿರ್ತೇವಿ ಹಿಂಗ ಮೂರು ಸಜ್ಜಿ ಅದ ಕಳಾಕ್
ಹಾ ಹೌದು
ಹ್ಮ್ ಅಪ್ಪೆ ನಿಮ್ದ ಏನ ನೆಕ್ಸ್ಟ್ ಈಗ ಇದು ಗೋವಿನಜೋಳ ತಕೊಂಡ ನೆಕ್ಸ್ಟ್ ಹ್ಯಾಪೀಿಗೆ ಹಾಕ್ತೀರಿಪ್ಪ ನೀವು ಮತ್ತುತ್ತ ಯಾವ ಬೆಳೆ ಬೆಳೀತೀರಿ
ಇಲ್ರರಿ ಈಗ ಟೋಟಲ್ ಹದ್ನಾಕ ಎಕರದಾಗ ಇರ್ತಾರೀ ಅದ ತಣ ಒಂದ್ ಜೋಳ ಆಗ್ತಾರೀ ಹ
ಹೌದಪ್ಪ ನಮ್ಮ್ ಕಡೆ ಇವು ಎಲ್ಲಾ ಗೋಯಿಂಜೋಳ ತಕೊಂಡಿರ್ತಾರಲ್ಲಪಿ ಸೋಯವನ ಅದ್ ಹಾಕಿರ್ತಾರಲ್ಲಾ ಅವ್ರಲ್ಲಾ ನೆಕ್ಸ್ಟ್ ನೀ ಇದ ಏನಾದ್ ಗೋಧಿ ಮ ಕುಸುವಿ ಹಿಂಗೆಲ್ಲಾ ಹಾಕ್ತಾರಪ್ಪೆ ಮತ್ತನಿ ಹೆಸರು ಮಡಿಕಿ ಗೊತ್ತಲ್ಲಪ
ಹಾ ಗೊತದ ರೀ
ಹ್ಮ ಹೆಸರು ಮಡಿಕಿ ಹುಳಿಕಾಳು ಅವ್ರ ಹಿಂಗೆಲ್ಲ ಹಾಕ್ತಾರಪ್ಪಿ
ಹೌದ್ರಿ
ಹ್ಮಕೆ ನಿಮ್ ಕಡೆ ಅಪ್ಪಿ ನೆಕ್ಸ್ಟ್ ಯಾವ ಬೆಳೆ ಬೆಳತ ಕೆರಪ್ಪಿ ಮಾತ
ಫಸ್ಟ್ ಹತ್ತಿ ಬಳಣ ಆಮೇಲೆ ಸಜ್ಜಿ ಜೋಳ ಶೇಂಗಾ
ಹ್ಮ್ ಹ್ಮ್ ಹ್ಮ್ ಶಂಂಗನ್ನೆ ಬೆಳಿತೀರಾಪ್ಪಿ ನೀವು
ಹಾ ಶಂಗನ ಬೆಳತಾರಿ
ಹ್ಮ್ ಹ್ಮ್ ಹ್ಮತ ನಮ್ಮ ಕಡೆ ಅಂದ ಹ್ಮ ಹ್ಮ ನಮ್ ಕಡೆನಪೆ ಇಲ್ಲಿ ಎಲ್ಲಾನೂ ಬೆಳತಿದ್ರ ಅಪಿ ಈಗ ಎಲ್ಲಾರು ಒಬ್ರು ಗೋವಿನ ಜೋಳ ಹಾಕಿದ್ರೆ ಎಲ್ಲಾರು ಗೋವಿನ ಜೋಳ ಹಾಕುದು ಒಬ್ರು ಸೇವನ್ ಹಾಕಿದ ಹಿಂಗ ಗ ರೇಟ್ ಹೆಂಗ ಬಿಡ್ತಾವವು ಪ್ರತಿ ಎಲ್ಲಾನು ಮಾಲ್ ಬಂದ ಸ್ಟಾಕ್ ಆಗತ್ತಿಗೆ ಅದು ಅದುಕ್ಕೆ ವಲ್ಯುವೇಷನ್ ಇರಂಗ ಪ್ಯಾಂದ್ರ ಅದು ಅಮ ಇಷ್ಟ ಏನು ಈಗ ಮಿನಿಮಮ್ ಒಂದ್ ಎರಡ್ ಸಾವಿರ ರೂಪಾಯಿ ಇರ್ತತಿ ಎಲ್ಲಾ ಪೀಕ್ ಬಂದಿ ಈಗ ಇಲೆ ನೇರಗಳ ಅವಕ
ಹಾ ರೀ
ಹ್ಮ್ ಹಂಗಕತಿಪಿ ನಿಮ್ದು ಹತ್ತಿ ರೇಟ್ ಅದ ಎಲ್ಲಾ ಚೆನ್ನಾಗ್ಐತಿ ನಪಿ
ಈಗಲ್ರೀ ಅಷ್ಟೇಏನಲ್ರ ಅವ ಒಂದ್ ವರ್ಷ ತ್ರಿ ಒಂದ್ ಎರಡ್ ವರ್ಷದಿಂದ ಈಗಲ್ರ
ಹೌ ನನಕ್ಕೆ
ಮತ್ತೆ ನ್ ನಡ್ದೆ ಮತ್ತ ಹೇಳ್ಬೇಕ್ರೀ ನೀವ
ನಮ್ದಿ ಏನಿಲ್ ನೋಡ್ತಾ ಈಗ ನಾಳೆ ಇರ್ತೀವಿ ನಾವು ಮೂರ್ ಸಜ್ಜೆ ಕೇಳಕ್ ಹೋಗ್ಬೇಕು ಗಳೆ ಹೊಡಸ್ಬೇಕು ಅಂದಾಗ ಈಗೆಲ್ಲಾ ನೋಡಪ್ಪ ಈ ಮಷೀನ್ ಎಲ್ಲಾ ಬಂದಿದಕ್ಕ ಒಂದೊಳಗ್ ಗಳಿ ಹೊಡ್ಸ್ಬೇಕಂದ್ರೆ ಎತ್ತ ಸಿಗಂಗಿಲ್ಲ ಪ ಎಲ್ಲಾ ಬರೀ ಮಷೀನ್ ಅಂತಂದ್ರ ಟ್ಯಾಕ್ಟರ್ ಕೊಡತಾರಲ್ಲಪಿ
ಹೌದ್ರಿ ನಮ್ ಕಡೆ ಯಾವ್ರಿ ಅಷ್ಟೇ ಡಾಕ್ಟರ್ ಎಲ್ರರಿ
ಹೌದಣ ಅಪ್ಪಿ ನಮ್ ಕಡೆ ಎಲ್ಲಾನು ಈ ರೂಟರ್ ಹೊಡೆಯೋದು ನೀೇರ್ಲಾ ಹೊಡೋದು ಎಲ್ಲಾನು ಮೊದ್ಲಕ್ಕೆಲ್ಲಾಪ ಕುಂಟಿ ಅದೆಲ್ಲಾ ಇದು ಮಾಡಿ ಹೊಡೆತಿದ್ರ ಪಿ ಏನದ ಇದು ಎತ್ತಿನ ಈಗೇನ ಇಲ್ಲ ಇಲ್ಲ ಹಿಂಗಾಗಿ ಬಾಳ ಅಂದ್ರೆ ನಮ್ಮ ಊರ್ ಒಂದ್ ಪಂಚಾಯತಿ ಏರಿಯಾ ಬರ್ತತಿ ಅದು ಅಷ್ಟ ಅಂದ್ರರು ಮಿನಿಮಮ್ ಒಂದು ನಾಲ್ಕರಿಂದ ಐದ್ ಜೊತಿ ಅಷ್ಟೇ ಅದಾವ್ ನೋಡಪೆ ಅವು ಅವ್ರ ಅವ್ರ ಮನಿಗ್ ಅಷ್ಟ ಯೂಸ್ ಮಾಡ್ಕೊಂತಾರ
ಏ ನಮ್ಮೂರಾಗಲ್ರರಿ ಮನ ಮನೆಗೆ ಅವಾವ್ರಿ
ಹ್ಮ್ ಹ್ಮ್ ನಿಮ್ ಕಡೆ ನಪಿ ಗೋಂಜೋಳ ಒಳಗ ಮುಳ್ಸಜ್ಜೆ ಅಂತ ಆಗ್ತಾದೆಲ್ಲಪಿ
ನ ಈ ಅರ್ಥ ಅಲ್ಲಲ್ರಿ
ಅದು ಇದು ಏನದ ಗೊಂಜಾಳ ಟೈಪ್ ಬರ್ತೈತಿ ನೋಡಪಿ ಅದು್ ಹುಲ್ಲ ಅಂದ್ರ ಗೋ ಹ ಹ ಹ್ಮ್ ಹ್ಮ್ ಅ್ ಅದ ಬೆಳೆ ಅದ ಅಂದ್ರೆ ಗೊಂಜಾಳ ಬೆಳೆ ಬೆಳಿಬೇಕಂದ್ರೆ ಬಿಡಂಗಿ ಎಲ್ಲ ಪಿ ಅದ ಒಂತರ ಸುಂಕದಹುಲ್ ಅಂತರಲ್ಲಪಿ
ಹಾ ಅದು ಹ ಆತವ್ರ
ಹೌದನಪ್ಪಿ ನಿಮ್ ಕಡೆ ಎಲ್ಲಾ ಏನ್ ಮಾಡ್ತೀರಪಿ ಆ ಸುಂಕುದಲ್ ಕಿಳತಿೀರ್ನ ಏನ ಏನು ಅದಕ್ಕೆ ಏನ್ರ ಔಷಧ ಅದು ನಮ್ಮ್ ಕಡೆ ಅ ಪಿ ಎಣ್ಣೆ ಅ್ ಹೊಡದ್ರ ಅಪಿ ಅದ ಏನು ಅಂದ್ರೆ ಒಂದ ದಿನ ಅಷ್ಟ್ ಹಳದಿ ಆಕೈತಿ ಅದ ನೆಕ್ಸ್ಟ್ ಮತ್ತ ಹಸಿರು ಕಲಾರಾಯಿ ಮತ್ ಚಿಕ್ಕತ್ ಬಿಡ್ತತೆಪಿ ನಿಮ್ಮ ಕಡೆ ಅಪ್ಪಿ ಅದು ಔಷಧ ಕಸಾಯ್ತಿತೆ ಹೌದನಪ್ಪಿ ಎಣ್ಣೆ ಹೊಡೆದ್ರು ಅಷ್ಟೇನಿದೆ ಅನ್ಸಂಗಲಪ್ಪಿ ಸಣ್ಣದಿದ್ರೆ ಇದ ಹಾಕತಿ ಅ ಸ್ವಲ್ಪ ಸ್ವಪ ಇದು ಒಂದ ಗೇಣನ್ಕಿಂತ ಜಾಸ್ತಿ ಇತ್ತ ಅಂದ್ರ ಅದು ಸಾಯಂಗ ಎಗೆಲ್ಲಪಿ
ಏನ ಕಿತ್ತಾರ ಒಂದೊಂದ್ ಎಣ್ಣೆ ಹೊಡಿತಾರ ನಾನ್ ಅಷ್ಟ್ ನೋಡಂದ್ರ ಅದ್ರ ಬಗ್ಗೆ
ಹೌದನಪಿ ನಮ್ ಕಡೆ ಎಲ್ಲಾ ಜಾಸ್ತಿ ಅ ಕೀಳದ ಮಾಡ್ತಾರಪಿ ಮನೊಳಗ ಹಿಂಗ ಫ್ರೀ ಇರ್ತಾರಲ್ಲ ಅವ್ರರು ಬೆಳಿಗನ್ ಟೈಮ್ ಸಾಯಂಕಾಲ ಟೈಮ್ನಾಗ ್ರೀ ಮಾಡ್ಕೊಂಡ್ ಇದು ಮಾಡ್ತಾರೆ
ಹೌದ್ರಿ
ಹ್ಮ್ ಹ್ಮ್ ಆಯ್ತಪ್ಪಿ ನ ಮತ್ ಮಾಡ್ತಾನೆ ಅತಿಿ
ಹಾ ಸರಿ ಸರಿ